ಹ್ಮ್ ಏನ್ ಮಾಡತಿ.
ಏನ್ ಮಾಡಾತೀವಾ.
ಏನಿಲ್ವಾ ಕೂತಿದ್ದೆ ಏನ್ ಮಾಡತ್ತೀರಿ.
ಏನಿಲ್ಲ ನೋಡ ಸುಮ್ಮ ಮಕ್ಕೊಂಡೇನ ನಾನು.
ಹ್ಮ್. ಇನ್ ಇಲ್ಲ. ನಾ ಹೋಗ್ಬೇಕು ಅಗಿ ಮಾಡ್ದೇ ಊಟ ಮಾಡ್ದೇವಿ. ಹೊಳ್ಗಿ ಮಾಡಿದ್ದೇವಿ. ಹ ಊಟ ಮಾಡ್ದೇವೆ
ಹ್ಮ್
ಏ ಇನ್ಮ್ಗ ಆಯರ್ ತಗೊಂಡ್ ಹೋಗಿ ಕರ್ಸ ಮಾಡಿ ಬರ್ಬೇಕ ಅ ಮಾತ ಕ ಅವರ್ಚೆ ಇ ವಾನೀಡ ನೀ ನೀಡ
ಗವು ಹಬ್ಬಲ್ಲನು
ಹಾ
ಈಗ ಯಾವ ಹಬ್ಬಿಲ್ಲ
ಈಗ ಪಂಚಮಿ ಅಬ್ಬಾಯನ್ನ ಬರುದು ಪಂಚಮಿ ಹಬ್ಬ ಬರ್ತೈತ್ಲ ಏನ ತಿಂಗಳ ಐತೆ
ಹಾ
ಒಂದೈ ತಿಂಗಳು ಒಓದೈತ ಅದ್ರ ಏನ್ ದೂರ ಐ್ತ
ಹ್ಮ್ ಹ್ಮ್ ಹ್ಮ್
ಆರಾಮದಿರಲ
ಆರಾಮ ದೇವಾ
ಹ್ಮ
ನಮ್ ಕಡೆ ಪಂಚಮಗ ಏನು ಮಾಡಂಗಗೆ ಇಲ್ಲ ಏನ್ ಅನ್ಸಂಗ ಇಲ್ಲದ ಹಬ್ಬತ್
ಮಹಾರಾಷ್ಟ್ರ ಮಂದ್ ಮಾಡಲ್ ನೀವು
ಹ್ಮ್
ಹ್ಮ
ನೀವುಮಾಡ್ತೀರಿ ಎಲ್ಲ
ನಾವು ಮಾಡ್ಬೇಕು ನೋಡ ಆ ಪಂಚಮಿ ಹಬ್ಬಕ್ಕೆಲ್ಲ ಉಂಡೆ ಕರ್ಚಿಕಾಯಿ ಚಕ್ಕಲಿ ಚೂಡ ಕರ್ದಟ ಹಗೆಲ್ಲಾ ಬಾಳ್ದ ಹ್ಮ್ ನಿಮ್ ಕಡೆ ಮಾಡಲ್ಲಲ್ಲ
ಇಲ್ಲ ದೀಪಾವಳಿ ಟೈಮಿಂಗ ಮಾಡ್ತಾರ ದೀಪಾವಳಿಯಾಗ ಜೋರ್ ಇರ್ತೈತಿ
ಹ್ಮ್
ಆ ಟೈಮಿಗೆ ಲಕ್ಷ್ಮಿ ಪೂಜೆ ಮಾಡ್ತೇವಿ ಅಂಗಡಿ ಪೂಜೆ ಮಾಡ್ತೇವಿ ಅವಾಗ ಎಲ್ಲ ಎಳ್ಳ ಉಂಡಿ ಅದು ರ್ಚಿಕಾಯಿ ಚಕ್ಕಲಿ ಚೂಡಾ ಹ್ ಮತ್ತೇನ ಬೇರೆ ಬೇರೆ ತರ ಅಡ್ಗೆ ಮಾಡ್ತಾರ
ಹಾ
ಒಂದೊಂದ್ ಕಡೆ ಒಂದೊಂದರ ನಮ್ಮಲ್ಲಿ ಸಂಕ್ರಾಂತ ಮಾಡ್ ಇ ನ್ ಮತ್ ಜೋರ ನಿಮ್ಮಲ್ಲಿ ಮಾಡಂಗಿದ ಹಂಗ
ಹ
ನಮಲ್ ಸಂಕ್ರಾಂತರಗ ರೊಟ್ಟಿ ರೊಟ್ಟಿ ಅದೇ ಸಜ್ಜಿ ರೊಟ್ಟಿ ಮಾಡಿ ಮ ಮನ ಮನೆ ಬೀರ್ತಾರ ಬರ್ಂಗಂದ್ರ ಅವ್ರ ನಾವು ಕೊಡ
ಹ್ಮ್
ಅದ ಬೋಗಿದ ಬಾಜಿ ಅತ್ವಾ ಅದ್ರಾಗ ಬಾರಿಕಾಯಿ ಕಡು ಕಬ್ಬ ಎಲ್ಲಾ ಹಾಕಿದು ಬಾಳ ಪಲ್ಯ ಮಾಡ್ತಾರ ಒಂದ್ ಬೋಗಾನಿ ತುಂಬಾ
ಇಪ್ಪ ಅಲ್ಲೇ ಎಲ್ಲಿ ಮಾಡ್ತಾರ ಅ ಮಾಡ ಹ್ಮ್ ಹ್ಮ
ಒ ನಂತರ ಮಾಡ್ತ
ಹ್ಮ್ ಹ ಕರಿಯಳ ಮೆಸಿಗೆ ಮಾಡ್ತೇವೆ ನಾವು ಶೇಂಗಾದ ಹೋಳ್ಗೆ ಚಜ್ಜಿ ರೊಟ್ಟಿ ಹಲ್ಲ ಎಳ ಮಸ ಈಗ್ ಮಾಡ್ತೇನೋ ನೀವು ಸಂಕ್ರಾಂತ್ರಿಗ ಅವಾಗ ಇರ್ತತ ಹೆಚ್ಚ ಕಡಿಮೆ ಅದು.
ಹ್ಮ್ ಹ್ಮ್
ಹ್ಮ ಈ ಕಡೆ.
ಹಿನಾ ಲೆಟೆನ್ ಕುಬಸ ಹಂಗಾರ.
ಹ್ಮ್ ಹೋಗ್ಬೇಕ್ ದೊಡ್ಡವಾಗ ಫೋನ್ ಹಚ್ಚ ಅಂದೆ ಬರಾನ. ಲೇಟ ಆಗ ಮಾಡ್ತಿರ್ಬೇಕ ಎನ್ ಮಾಡ್ತಾರೋ.
ಹ್ಮ್
ಎಲ್ಲ ಊಟ ಆಗ್ಯದ ಅಡಗಿ ಆಗ್ಯದ ಕರೆ ಮತ್ತ ಮಳಿ ಒಂದ್ ಬತ್ತ ಅಗಳೆ ಇಸ್ಯಾ ಒಂದಿಟ್ಟು.
ಹ್ಮ್
ಗ ನನಿಗ ಎನ್ ಗೊತ್ ನೀವ್ ಹಂಗ ತಿಳಕೊಂಡ್ರಿ ಅನದ ನನಗ್ ಗೊತ್ತಿಲ್ಲ. ಹಲೋ ಏನವ ಎನ್ ಮಾಡಾತಿರಿ.
ಈ ಕಡ ಬಾ ಅಂದಿದಲ ನಿಮೂಗ್ ಊರಿಗ ಯಾವಾಗ ಬರ್ತೀರಿ.
ಐ ಯವ್ವ ನೋಡುಣು ಪಂಚಮೀ ಹಬ್ಬದ ಯಾವ್ದಕ್.
ಹ್ಮ್ ಅದೇ ಈ ಕಡ ಎಲ್ಲಾ ಪ್ರವಾಸ ಮಾಡ್ಕೊಂಡ್ ಹೋಗತ್ರಿ. ಓಂಕಾರೇಶ್ವರ ಮಹಾಕಾಲೇಶ್ವರ ಇಲ್ ಕಜಾರ್ನಾಗ್ ಗಣಪತಿ. ತಿ ಅತ್ತ ಐತಿ ಒಂದು ಬಡ ಗಣಪತಿ ಆತ್ತೈತಿ ಮತ್ತ್ ಡೋಡ್ದು. ಗಣಪತಿ ಅಂದ್ರ ದೇವ ಸ್ಥಾನನ ಐತಿ ಅಟ್ಟ ದೊಡ್ಡ ಗಣಪತಿ ಐತಿ. ಮತ್ ಒಂದ್ ಕಡ್ ಅ ಇಲ್ಲೇಂದ ಇಂದೋರ್ನಾಗೆ ಹನುಮಂದ ದೇವ್ರದ ಐತೆ ನ ಫೋಟೋ ಹಾಕಿದ್ಯಾ ನೋಡಿ ಇರ್ಬೇಕ್ ನೀ ದೊಡ್ಡ ಹನುಮಂತ ದೇವ್ರ ಮೂರ್ತಿ ಐತಿ.
ಹ್ಮ್ ಹೋಗಿದ್ರೆ ನೀವಲ್ಲಿ.
ಅವಾಗ್ ಬಂದಾಗ ಹೋಗಿದ್ದ ಈಗ ಹೋಗಿಲ್ಲ ಮತ್ತ ಜೂ ಐತಿ. ಎಲ್ಲ ತರ ಪ್ರಾಣಿ ಪಕ್ಷಿ ಹಾವಗೋಳ ವೆರೈಟಿ ಎಲ್ಲ ತರ ಅದಾವ.
ಹಾ ಹಾ ಹಾ
ಅದಕ್ಕೆ ಹೋಬೆಕ್ ಅತ್ತ ಮಾಡಿವಿ ನಾವು ನಾವ್ ಎಲ್ಲ. ಓಂಕಾರೇಶ್ವರ ಹೋಗ್ಬೇಕ ಅಂದಿದೇವು ಹೋಗೆ ಇಲ್ಲ ಹಿನಾ. ಓಂಕಾರೇಶ್ವರ್ ಹೋಗ್ಬೇಕತ್ ಮಾಡಿದ್ದೇವಿ. ಮಳಿ ಮಳಿನೆ ಬರಾತದ್ಲ ಅದೀಕ್ಕೆ ಹೋಗಿಲ್ಲ.
ಹ್ಮ್
ಐತ್ ವಾ
ಹ್ಮ್ ಮಳಿ ಮಳಿ ಬಂದ್ರ ಹ್ಯಾಂಗ
ನಿಮ್ ಕಡೆ ಮಳಿ.
ಮಳಿ ಆಗತೈತಿ ಇವತ್ತ್ ಬೇಷಿ ಆಗೈತಿ ಒಂದ್ ಎರಡ್ ಸಲ ಇಷ್ಟು ಇಷ್ಟು.
ಹ್ಮ್
ಹ್ಮ್ ಗಾಳಿ ಐತಿ ಗಾಳ್ಯಗ ಒಂದ ಇಟ್ಟು ಇದು ಅಕೈತಿ ಇವತ್ತ ಒಂದದೀಟ್ಟ ಅದೆಲ್ಲ ಬೇಷ ಆಗ್ಯದ.
ಹ್ಮ್ ಬಿತ್ತುದು.
ಹಾ
ಬಿತ್ತುದು ಬಿತ್ತಿದ್ರೇನಾ ಆಂಟಿಯರ್.
ಹಿನಾ ಇಲ್ಲ ಈಗ ಜ್ವಾಳ ಬಿತೈತಿ. ಈಗ ತೊಗರಿದ್ ಬಿತ್ತ ಊಳಾಗಡ್ಡಿ ತೊಗರಿ ಈಗ ಜ್ವಾಳ ಹಿನಾ ಮುಂದ. ದೀಪಾವಳಿ ತಯಳದಾಗ್ ಮಾನಮ್ಯಾಗ್. ಹಿನಾ ದೂರ್ ಐತಿ. ಹಾ
ಕಾರಜೋಳಕೈ ಮುಗಿತೆನ.
ಹ್ಮ
ಅವಾ ಕಾರ್ ಕಾರಜೋಳಕರಿ ಮುಗಿತ್. ತೆ ನಂದೇ.
ಹ್ಮ್ ಕಾಕಂಡ್ಕಿ
ಕ ಕಂಡಕನುಚಾರಳ ನಾ ತಿನ್ನ
ಮಾನ್ಯಯ ನೀ ನಿರ್ ಮಾನ್ಯ ಆಯತ್ಲ
ಹ್ಮ್ ಈಶ್ವರ ಯಾರ ಏನ ಆಗಿಲ್ಲ
ಅಯ್ಯ ಒಂದ್ ಜೀವನನ್ ಹೋಗುದ ಅದು ಪ್ರತಿ ಜೀವ ಎಲ್ಲ
ಹೌದಾ ಅಂದ್ರ ಯಾರ ನ ಆಗದ್ದ ಇರತಂಗಾರ
ಹ್ಮ್ ಸಾಯಲ ಪಕ್ಕ ಬೇಕ ಒಬರಲ್ಲಿ ಮುತ್ತೆ ಒಬ್ ಸತ್ತನೇನಂತಾರ ಪಕ್ಕ ಕೇಲ್ಲ ಆದ್ರ ಸ ಹೆಂಗ ಯತದ
ಹ್ಮ್ ಏನ ಈ ಸರಿ ಕೇಳ್ದಂಗ ಆಗಿಲ್ಲ ಅದಕ್ಕೆ ಯಾರಿಗೇನು ಆಗಿಲ್ಲ ನೇನ
ಕೇಳಿಲ್ಲ ಹಂಗ ನಲಕ್ಕ್ರ ಆದ್ರೆ ಹಗೆ ಆಐತ ಅದ್ರದ್ದ ಸತ್ರಿ ಮಕ್ಕ ವರ್ಷ ಪಟ್ಟದು ಬರಿ ನ ಮಗ ಸಾಂಗ್ಲತ್ತ ಅವ ಹಂಗಗೆ ಐತತ್ ರೋಲ್ಸ್ ಹಂಗರ್ನ ಹೆಚ್ಚಿಗೆ ಸಹ ತರ್ಕರಿ
ಹ್ಮ್
ಅ ಹಗಾ
ಸಂಜೆ ಕಡಿಗೆ ನಿಮಗೆ
ಮೂರು ಬತ್ ನವು ಮತ್ತ
ಊಟಂರು ಆಗ್ಯದನ ಇಲ್ಲಿ
ಹ್ಮ್ ಉಡ್ ಅಲ್ಲ ಮಾಡಿ ಬಂದೇವಿ ಮೂರಕ್ಕ ಉಂಡೆ ಮೂರ ಆಯ್ತು ಉನ್ಬೇಕಂದ್ರ ಮಾಡಿ ನಾಲ್ಕುವರೆ ಆಗಿತ್ ನ ಮನೆಗ್ ಬರೋಟೆ
ಕುಬ್ಸಗ ಹೋಳ್ಗೆ ಮಾಡ್ತಾರನು
ಹ್ಮ್ ಬಿರಕಲ್ಲವಾ ನಕ ಹ್ಮ್ ಬರು ಚೂಡ ಹಂಡ ಬಿರೆವಿ ಚೋಡ ಮಾಡೆವಿ
ಹ್ಮ್ ಹ್ಮ್
ಹಲ ಯಾರು ಕದ ನಲ್ಲ
ಹ್ಮ ಕುಲ್ಸ ಉಣ್ಣಾಕ ಹುಳ್ಗಿ ಮಾಡ್ಯವಿ ನಾ ಒಂದ್ ಕಿಲೋರ ಬದ್ದದ್ ಉಂಂಡಿತ್ತಂದೆ ಎಲ್ಲಾರೂ
ಹ್ಮ್ ಬಸ ಆಗ ಹಂಗಾರ
ಹ್ಮ್ ಕಯ್ತ ಎರಡ್ ಕಿಲೋ ತಂದ್ರ ನಾವು ಆರ್ ಮಂದಿ ಎರಡ್ ಕಿಲೋ ತಂದವಿ
ಹ್ಮ್
ಬೇಸಿ ಆಗಿ ನೂರ್ ರೌಂಡ ಮ್ಯಾಗ ಆಗಿರ್ಬೇಕು
ಮತ್ ಚೂರ್ಲಾಡುವದ ಸಿಗ್ತ ಅವು ತೀರಾ ಟೇಸ್ಟ್ ಇರ್ತ ಇವಕತ್ತಾನ
ಏನ್
ಮೋತಿ ಚೂರ್ಲಾಡು
ಹ
ಹ್ಮ್ ಆದದ್ರ ರೇ ರೇಟ್ ಜಾಸ್ತಿ ಇರ್ಬೇಕ ಅದಕ್ಕ
ಹ್ಮ್ ಗೊತ್ತಲ್ಲಪ್ಪಾ
ಬೂಂದೆ ಗತ್ಲೆನೆ ಇರ್ತದ ಜರ ಕೇಸರಿ ಕಲರ್ ಗತ್ಲೆ ಇರ್ತ ತಿ ಸನ್ಸನ್ ಕಾಳಿ ನಿರ್ತು ಅದಾಗ ಮೋತಿ ಚಿರಲ ಆಡಿ ಒಂತ
ಹ್ಮ್
ಮಸ್ತ್ ಇರ್ತ ತಿೆಿನಾಕ
ಹ್ಮ್ ಹ್ಮ್
ನಮ್ ಕಡೆ ಬಾಸನಲಿ ಫೇಮಸ್ ಐತಿ
ಹ್ಮ್
ಮತ್ತೇನ್ ಮಾಡತ್ತೀರಿ
ಇಲ್ಲಾಗ ಗೋಧಿ ಹೆಸರು ಮಾಡ್ಕೋತ ಕೂತಿದ್ದೆ
ಹಾ
ಅದೇ ಹೋಗ್ಬೇಕ ಇನ್ನ ಅವ್ರ ಒಂಟ್ರ ಹೊತ್ತ ನಾನ ಬೆಳಬೇಕು ಆಯುರ್ವೇದಿ ಇಲ್ಲ ಆಯುರ್ವೇದಿ ಇಲ್ಲಾ
ಹಾ
ಆಯರ ತೊೊಂಡೂ ಬಕ್
ಹ್ಮ್ ಹ್ಮ್ ಹ್ಮ್
ತಿ ಮಾಡ ಗಿ ಇತ ಆ
ಗೌಡ್ಯಾ
ಗೌಡ್ಯಾ ಬಿಜಾಪುರದಾಗ ಅದನ ಈಗ ಬಂದೇ ಇಲ್ಲವಾ
ಸುಟ್ಟು ಸಿಕ್ಕಿಲ್ಲ ನನಗೆ
ಅಲ್ಲೇ ಅದಾನ ಅವಾ ಬುತ್ತಿ ಕಟ್ತೀವಿ ಅಲ್ಲಿ ರುಮ ಕೊಟ್ಟಿರುತ್ತ ಅಲ್ಲಿ
ಹ್ಮ್
ಅಲ್ಲೇ ಅದಾನ
ಹ್ಮ್ ಅಪ್ಪವಯ್ತಾನಂದನ ಗತ್ತಿ
ಹ್ಮ್ ಇವತ್ತು ಪರಧಿಪ ಒಯ್ದಾನ ದಿನ ಅವನ ಯ್ತಿದ್ದ ಇವತ್ ನಾವ ಯ್ತನ ಅಂದವ
ಹನಶೆ ಪಕ್ಕತದೆನು
ಹಾ ಇವನ್ ಹಯದ ಅವನ್ ಲ್ಯಾಬ್ನಾಗ ಇಡ್ತ ಮತ್ತ ಮತ್ ಅವನೇ ತಗೊಂಡು ಹೋದ್ರು ಕರೆಕ್ಟೇ ಆಗ್ತದೆ
ನಡತಿತ್ಲ ಹಂಗಾರ ದನ್ ಅವನ್ ಕೇಳ ಕೊಟ್ರ
ಹ್ಮ್ ಅಲ್ಸನನೆ ಆಗ್ತದ ಒಂದಿಟ್ಟು ಬಂದು ಒಯ್ತಾರತ್ ಅವಾನ ಎಂಟು ಹೋಕಾ ನ ಏಳುಕ ಹೋಕ್ಕಾನ
ಹ್ಮ್
ಹೇಳಿದ್ರೆ ಕರೆಕ್ಟ್ ಆಗತ್ ಬಿಡ ದಿನ ಒಂದಯಿದ್ರೆ
ಹ್ಮ್
ಇವತ್ ನಾನ ಯ್ತ್ನ ತಾನೇ ಬಂದ ಹೇಳಿದ ಆಯ್ತಾ ಫೋನ್ ಹಚ್ಚಿರು ಬೇಕವರುವ
ಸರಿ ಹಸ್ತನ್ ಮಾತ
ಎಂಟುಕ್ದ ಗಾಡಿ ಮಾಡ ಹೋಗಕ್ಕಿ ನಂದ ಬೆಷ ಆತಳ
ಹ್ಮ್
ಗ್ಯಾಸ ಒಂದು ಖಾಲಿಯಾಗಿತತ್ ಹ್ಮ್
ಸರಿ ಹಾ